ಹಲೋ ಹಲೋ ಹಲೋ ಹೇಳ ಕೇಳಲಾಗದ ನಾ -ಹೇಳದು ಕೇಳ್ದಿಲ್ಲ ನಿಂದನ್ ಕೇಳದ ಆ ಕಟ್ ಮಾಡೊಂಡಿ ಹತ್ತತಿ. ಹಾ -ಕೇಳಕತ್ ನ -ಊ- ಹ ಊಟಾ
ಊಟ ಆಯ್ತ್ ಪ ನಿಂದು
ಹಂಗ ಆಯ್ತ್ ನೋಡಪ್ಪ ಏನ್ ಹಸಿ. ಹ್ಮ್ -ಹ್ಮ್ -ತಿನ್ಬೇಕ ಕೆಲ್ ಮತ್.
ಬಯತ ನಾನ ಹೇಳ. ಪೆಟ್ರೋಲ್ ಖಾಲಿ ಆಗಿಬಿಟ್ಟ ಮಧ್ಯಾಹ್ನ ಒಬ್ಬ ಹುಡುಗ ಏನ್ ಮಾಡಡ ನ ಹಾಸ್ಟೇಲ್ ಹುಡುಗ
ಹ್ಮ್- ಏನ್ ಮಾಡ್ಯನಾ
ಬಸ್ ಪಾಸ್ ಅಪ್ಲಿಕೇಶನ್ ಆಕ್ತನಪ್ಪಾ ಒಂದ್ಸವಲ್ಪ ಬೈಕ್ ಕೊಡುವ ಅಂತೆ ಕೊಟ್ಟೀನಿ ಅವನು ಬಸ್ ಪಾಸ್ಪ್ ಅಪ್ಲಿಕೇಶನ್ ಹಾಕೋಗ್ಬಿಟ್ಟು ಅವ್ನು ಏನ್ ಮಾಡ್ಯವನ ಅಂದ್ರೆ. ತಾನು ಹುಡಗಿ ಮೇಟಗಾಕ ಕೌನು ಹಗಬುಟ್ಟಾನ ಅದು ಬೇರೆ ಹುಡ್ಗಿಗ ಮೀಟ್ಗ ಹುಡ್ಗಿಗಾರ ರೊಕ್ ಏನ ಬೇಕಕ್ ಅದು ಎಲ್ಲ ಕೊಡಕ್ತಾನ ಬಟ್ ನನ್ ಗಾಡಿ ಪೆಟ್ರೋಲ್ ಹಾಕಳಾರ ಹಂಗೆ ಬಂದಾನೆ ನಾವು ತಗೊಂಡ ಹೋಗ ಇವಾಗ- ಎಲ್ಲಿ ತೊಂಬ್ರಕ್ಂತ ಹೋಗುವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಬಲಿ ಖಾಲಿ ಆಗಬಟ್ಟು ನಿಂತ ಪೆಟ್ರೋಲ್- ಅದು ಬೇರೆ ನಾ ಪೆಟ್ರೋಲ್ ಬಂಕ, ಈಗ್ ಹೋಗ್ಬೇಕಂದ್ರೆ ಪೆಟ್ರೋಲ್ ಖಾಲಿ ಆಗ್ಯ ಬಂಕ್ಗಳಲ್ಲಿ ಏನ್ ಮಾಡ ಕೇಳ ನಾವು.
ಅಲ್ಲು ಅಂತವರ್ಗ ಯಾಕ ಕೊಡ್ತೀರ -ನೀ -ಬೈಕ್
ನಿಮ್ಮಂತರ ಇದ್ರ ಅಲ್ಪಾ ಎಲ್ಲಾ ಇದ್ರಲ್ಲ ಕೊಡು ಕೊಡು ಕೊಡ್ಲಿಲ್ಲ ಅಂದ್ರೆ ಎಲ್ಲ. ಯಾರು ಅಂತ ಹೇತ್ರಿ ನೀವು- ಹ
ಅದ್ರಾಗ ಅದ್ರಾಗ ನ ಇಜನ ಗಾಡಿ ಏನ್ ಭಾರಿ ಅದ
ಹಾ
ನಿಂದ ಗಾಡ ಏನ ಭಾರಿ ಆದದ ನಿಂದ ಅರವತ್ತು ವರ್ಷ ಗಾಡಿ ಅದ.
ಅರವತ್ತು ವರ್ಷದ ಗಾಡಿಯ
ಹಾ ಅದೇನ ಬಾರಿ ಗಾಡಿ ಎಲ್ಲಾರ ಒಯ್ಯಕ ಏನ್ ಸ್ಪೋರ್ಟ್ಸ್ ಬೈಕ್ ಅದ ಅರವತ್ತು ವರ್ಷ ಗಾಡಿ ಆದ ಮುದಕರ ಕಣಂಗ ಕಾಣತದ ಗಾಡಿ ಆದ
ಹೌದ ಹೌದಪ್ಪ
ಆ
ಅದು ಅನ್ಬಟ್ಟದೆ ಇವಾಗ ಗೊತ್ತೇನು ಹ್ಮ್
ಆ
ಅದೇ ಕೇಳಿದೆ ನಾನು ಹೇಳಿದೆ ನಮಗೆ ಏನ
ಹಾ
ಅದೇ ಮುದುಕಿಯರ ಗಾಡೆ ಅಂತ ನೀವ್ ಇತ್ತರ್ಲ್ಲಾ ಅದ್ರಲಿಂದನೇನು ಎಲ್ಲಾರ ತಿರುಗಾಡ್ತರ್ ಗೊತ್ತ
ಹುಡಿಗಿ ಮೀಟ್ ಅಗಲಕಾನು ಹೋತರ ಅಂಟರಿ ಮೀಟ್ ಹಾಲಕ್ ನತಾರ
ಗೋತ್ತ
ಹ ನೋಡಿ ಅಲ್ಲ ಎಲ್ಲಾ ಹುಡುಗರು ಅಂತ ಗಾಡಿ ಕೊಟ್ಟ ಕೊಟ್ಟ ಹಾಳು ಮಾಡಿ ಬಿಟ್ಟಿದ್ನನ್
ಹಾ ಏನ್ ಕೊಟ್ಟಿಲ್ಲಪ್ಪಾ ಅಮ್ಮ ಬಿಟ್ಟ ಹತನಿ ಅಕ್ಕರ್ ಬಿಟ್ಟ ಹತನಿ ಅಂತ ರವ ಅತಾರೆ
ಹೌ
ಹ್ಮ್
ಅಲ್ಲ ಅಂಂತವ್ರಿಗೆಲ್ಲ ಕೊಟ್ಟ ಅವನಲ್ಲಾ
ಹಾ ಯಾರ ಯಾರಿಗ ಹಾಳು ಮಾಡೋದಿಲ್ಲ ಗೊತ್ತಾ ಹ್ಮ್
ನಮ್ಮತ್ ಗಾಡಿ ಕೊಟ್ಟ ಕಳಸಿ ಕಳಸಿ ಆಕಡೆ ಈ ಕಡೆ ಗಾಡಿ ಕೊಟ್ಟ ಅವ್ರಗ ಏನನ್ ಆಕ್ಸಿಡೆಂಟ್ ಆಯ್ತಾ ಕೆಲೊಬ್ರಗ್ ಬೈಕ್ ಓಡ್ಸಕ್ ಬರತ್ತ ಕೆಲೊಬ್ರಿಗೆ ಬೈಕ್ ಡ್ಸಕ್ ಬರಲ್ಲ ಹ ಅಂತವ್ರಲ್ಲ ಏನನ್ ಮಾಡಕಂದ್ರೆ
ಗಲ್ಲ ಪೈರಿಗೆ ಅಷ್ಟೇ ಕೊಡ್ತೀವಿ ನಿಮ್ಮ ಒಂತರ್ಗ ಮ ಮೊಲು ಮಟ ಮೂರ್ಕೊಂಡಿ ಅಲ್ಲಿ ನಮಗ್ ಬ ಆ ಮುತ್ತೆ ಏನೂ ಹ ನಾ ಗಾಡಿ ಕೊಟ್ಟಿರ್ತನಿ ಸೂಕ್ಷ್ಮ ರೀತಿಯಲ್ಲಿ ಓಡಸ್ಬೇಕಿಲ್ಲ ನೀ ಬೇಾರಿ ಯಾಕ ಕೊಡ್ತಿ ಮತ್ತೆ ಅಯ ಮಾಡಿ ಅದೆ ಸೀಟ್ ಕವರು ಹರ್ದರ್ ಮತ್ತೆ ಹಲೋ
ಹಲೋ ಹ ಹಲೋ
ನೀ ಕೂಡ
ಕಳ್ತದಿಲ್ಲಪ್ಪ ದೇವರ
ಕೇಳ್ತಪ್ಪಾ ನೀನ ಕೇಳ್ತಿಲ್ಲ
ಪಾ ಕೆಲೊಬ್ರರಿಗೆ ಆ ಕೆಲೊಬ್ರಿಗೆ ಗಾಡಿ ಬರತ್ತಾ ಕೆಲವೊಬ್ರ ಗಾಡಿ ಬರ್ಲ್ಲ ಎಲ್ಲಂದನ್ ಹೋಗಿ ಏನಂದ ಬಿದ್ರಂದ್ರೆ ಏನ್ ಮಾಡ್ತಾವ ಮನಿ ಪ್ರಾಬ್ಲಮ್ ಎಲ್ಲ ಯಾರ್ ಸಾಲ್ವ್ ಮಾಡ್ತಾರೆ ಹೇಳು ಅವ್ರ ಮೇಲೆ ಒಂದ್ ಕುಟುಂಬ ತಂದೆ ತಾಯಿ ಅಂತ ಇರ್ತಾರ
ಹ್ಮ್
ಹ್ಮ ಕಾ ಎತ್ಬೇಡಪ್ಪ ಹ ನೀನು ಕಟ್ಟಟ್ಗತ್ತ ಇದ್ ಕಾಲು ಮತ್ತೆ ನೀ ಕಾಲ್ ಅದ ಕಾಲ್ ಏತ್ತೆದರೆ
ಕಾಲ ಇತ್ತಲ್ಲ ಪಾದ ಕಾಯಿ ಕಟ್ ಮಾಡಿದೆ
ಹಾ
ಹ್ಮ್ ಆಯ್ತಾ
ಏನ್ ಆಯ್ತಪ್ಪಾ ನೀನು ನಿನ್ಸಲ ನಾವ್ ಎಲ್ಲಾ ಕೆಲ್ಸ ಎಲ್ಲಾ ಬಿಟ್ಟು ಮಾತಾಡ್ತಾ ಇದಿದೀವಿ ನೀನಿದ್ರೆ ಬೇ ಬೇರೆ ಯಾರ್ದೋ ಕಾಲ್ ಇತ್ಗಸಿಂದ ಇತಾರ ನಮ್ಗೆ ಇರಿಟೇಷನ್ ಮಾಡಬೇಡ
ಇಲ್ಲ ಇಲ್ಲ ನಾ ಏನ್ ಆ ರೀತಿ ಮಾಡೇಲ್ಲ
ಹ
ಆ ರೀತಿ ಯಾರಿಗೆ ಇದು ಮಾಡೋದಿಲ್ಲ ಕಾಲ್ ಕಟ್ ಮಾಡಲ್ಲ ಹ್ಮ್ ನನ್ಗೆ ಈಗ ಆಲ್ರೆಡಿ ಹಾ
ಎಲ್ಲಾ ಕಟ್ ಮಾಡ್ತಂದನನು
ಎಲ್ಲ ಎಲ್ಲ
ಇವತ್ತೊಂದು ಸೀನಿಯರ್ ಅಲ್ಲ ಇವತ್ತ ಸೀನಿಯರ್ ಓಬ ಅಣ್ಣಂದು ಅದ ಇವ ನಿದ್ದಿ ಅಂತ ಅವನ್ ಪೇಮೆಂಟ್ ಬಿದ್ದಿಲ್ಲ ಅಂತ
ಹಾ
ಅವನಿಗೆ ನನ್ಗೆ ಮೂರ್ ದಿನ ಆಯ್ತ ಮೆಸೇಜ್ ಆಯ್ತು ಹೋಗಿನಿ ಬಟ್ ಅಲ್ಲಿ ಸರ್ವರ್ ಇಲ್ಲಂತ ಹೇಳ್ತ ಗೆ ಏನಾರ ಇನ್ನು ನೀ ನಾಳೆ ಆ ಕಡೆ ಪ್ರೀತಿಯನ್ನ ಮಾಡ್ಸಂಬರ್ತೇ ನಂದು
ಹೌದಾ ನಿನ್ ಸಲ ಜೀವ ಬೇಕಾದಾರ ಕೊಡ್ತೀವಪ್ಪಾ ಏನು ಅದು ಮಾಡಕ್ ಆಗಲ್ಲ ನಮ್ ಕೈಲಿ ಏನ್ ಹೇಳ ಹಾ ಹಲೋ ನಿನ್ ಸಲ ಜೀವ ಬೇಕಾರ ಕೊಡ್ತೀವಿ ನಾವು
ಹ್ಮ
ಅದು ಮಾಡಿ ಅದೊಂದು ಕೆಲಸ ಮಾಡಕ್ ಆಗಲ್ ಮಾಡ್ತೀನ್ ಬಿಡು ಹಲೋ ಹಲೋ ಕೇಳತದಪ್ಪಾ ಮಾತಾಡೋದ ಹಲೋ ಹಲೋ